ಕಿರಣ್ ಇಲ್ವಾ.
ಹಾ ಏನಪಾ ಗೌತಮ್ ಆರಾಮ್ ಇದೀಯ
ಏನ್ ಜಿಲ್ಲಾನಿ ಬಾ ನೀವ್ ನಮ್ಮನ್ನ ಮರ್ತ್ ಬಿಟ್ಟಿದಿರಪ್ಪಾ ಫೋನೆ ಹೆಚ್ಚಿಲ್ಲ.
ಹಂಗೇನಿಲ್ಲ ಗುರು ಸ್ವಲ್ಪ ಆ ಕಡೆ ಬೇರೆ ಸ್ಟೇಟ್ಗೆ ಬಂದ್ಬಿಟ್ಟಿದ್ದೆ ನಾನು ಮಹಾರಾಷ್ಟ್ರಾಗೆ
ಹೌದಾ
ಹ ಸ್ವಲ್ಪ ಕೆಲ್ಸ ಇದೆ ಬಿಸಿ ಇದ್ದ ಸ್ವಲ್ಪ ಅದ್ಕೆ ಹಚ್ಚಕ್ ಆಗಿಲ್ಲ
ಏನ ಏ ಇಲ್ಲ ನಾನ್ ಅವಾಗ್ಲೆ ಫೋನ್ ಮಾಡ್ ಹಚ್ತಾ ಇದೀನಿ ಎಡು ದಿನ ಆಯ್ತ್ ನಾನು ದಿನಾಲು ಪೋನ್ ಹಚ್ತಾ ಇದೀನಿ ನಿನ್ ಫೋನೇ ಎತ್ತಾಯಿಲ್ಲಯಾಕೆ.
ಇಲ್ಲ ಗುರು ಇಲ್ಲಿ ನೆಟ್ವರ್ಕ್ ಸಿಗ್ತಿಲ್ಲ ಇದು ನಮ್ದು ವಿ ಐ ಸಿಮ್ ಅದೇ ಅಲ್ಲ. ಅದಿಕ್ಕೆ ನೆಟ್ವರ್ಕ್ ಇಲ್ಲ ಇಲ್ಲಿ ಏನ್ ಮಾಡ್ಬೇಕು ಸಾಕಾಗಿಬಿಟ್ಟಿದೆ ನೋಡ ನನಗಂತೂ ಇಲ್ಲಿ.
ಅದೆ ಕಂಪ್ಲೇಂಟ್ ಕೊಡಿ ಅಂದ್ರೆ ಆ ಸಿಮ್ ನೋರಿಗೆ ಕಂಪ್ಲೀಟ್ ಯಾವದಿದೆ ಸಿಮ್ ಆ ಸಿಮ್ ಮೇಲೆ ನೀವು ಕಂಪ್ಲೇಂಟ್ ಮಾಡ್ಬೋದು.
ಹೆ ಮಾಡಿನ್ ಗುರು ಎರಡ್ ಮೂರ್ ಸಲ ಅವರು ಏನಂತಿದಿದ್ದಾರೆ ಬರುತ್ತೆ ಪಾ ಬರುತ್ತೆ. ಒಂದ ಎರಡ್ ಮೂರ್ ದಿನ ವೇಟ್ ಮಾಡಿ ಕೆಲ್ಸ ವರ್ಕ್ ನಡಿತಿದೆ ಹಂಗೆ ಹೇಳಿದ್ರು.
ಹೌದಾ
ಹ್ಮ ಅದಿಕ್ಕೆ ನಾನು ಏನ್ ಹೇಳಕ್ ಹೋಗಿಲ್ಲ ಮತ್ತೆ ಅವ್ರಿಗೆ.
ಹ್ಮ್.
ಹ್ಮ್ ಹೇಗಿದಿಯ ಗುರು ಆರಾಮಿದಿಯಾ.
ನಾನ್ ಚೆನ್ನಾಗಿದ್ದೀನಪ್ಪಾ ನೀನ್ ಚೆನ್ನಾಗಿದೀಯಾ.
ಅಯ್ ಚೆನ್ನಾಗಿದೀನಿ ನೋಡ್ ಗುರು ಮಸ್ತ್ ಆಗಿದೀನಿ.
ನಾನ್ ಚೆನ್ನಾಗಿದ್ದೀನಿ ನೋಡು ಆರಾಮ ಆರಾಮಗಿದ್ದೀನಿ ನೀನು ಆರಾಮ್ ಇರಪ್ಪಾ ಏನ್ ಪೋನೆ ಹಚ್ತಿಲ್ಲ ಅವಾಗವಾಗ್ ಫೋನ್ ಹಚ್. ಚ್ಚ್ ನಮ್ ಮರ್ತ್ ಬಿಟ್ಟಿದಿಯ ನೀನೆಲ್ಲಾ.
ಹಂಗೆಲ್ಲ ಗರು ಅಷ್ಟೇನೆ ಇವಾಗ ನೆಟ್ವರ್ಕ್ ಇವತ್ತು ಬಂದಿದೆ ನೋಡ ಸ್ವಲ್ಪ. ಜಾಸ್ತಿ ಜನ ಫೋನ್ ಹಚ್ಚಿದ್ರು ಇವತ್ತೇ ಏನಪಾ ನಮ್ಗೆ ಏನ್ ಮರ್ತ್ ಬಿಟ್ಟಿದ್ಯಾ ಹಂಗ ಹಿಂಗ ಅಂತ ಹೇಳಿದ್ರು ಎಲ್ಲಾ ಇಲ್ಲಾ ನೆಟ್ವರ್ಕ್ ಇಲ್ಲ ಹಂಗೆ ಹಿಂಗೆ ಅಂತ. ಅವ್ರಿಗುನು ಹಿಂಗೆ ಹೇಳಿನಿ.
ಹ್ಮ
ಹ್ಮ್ ಇಲ್ಲಿ ಒಂದ್ ವರ್ಕ್ ಇತ್ ಗುರು ಇದು ನಮ್ ಕಂಪನಿದು. ಹಾಗಲ್ಲ ಅಲ್ಲ ಗುರು ಹಂಗ್ ಹೇನ್ ತಿಳ್ಕಬೇಡ ನೀನು ಎಲ್ಲಾ ಮರೆಯಲ್ಲ ಗುರು ನಿಮ್. ಹಲೋ
ನೀನು ಮರ್ತಿದ್ಯಪ್ಪ ಎಲ್ಲಾ ಗೊತ್ತಾಗ್ತಿದೆ ನೀ ಆಡೋ ಮಾತು ನೀ ಶೈಲಿ, ಎಲ್ಲ ಗೊತ್ತು ತಗೋತೀವಿ ಅಂದ್ರೆ ಯಾವ್ ತರ ಇದಾರೆ ಅಂದ್ರೆ ಜನ ಇವಾಗ ಹೊಸ ವ್ಯಕ್ತಿ ಬಂದ್ಮೇಲೆ ಹಳೆ ವ್ಯಕ್ತಿ ತಿನ್ನನ ಅರೆದು ಬಿಡ್ತಾರೆ.
ಯಾರ್ ಹೊಸ ವ್ಯಕ್ತಿ ಬಂದಿದ್ದಾರೆ ಹೇಳು ಈಗ.
ಯಾರೇ ಬರ್ಲಿ ನಾನು ಅವೆಲ್ಲ ನಾನ್ ಯಾಕು ಹೇಳಿಲ್ಲ ನೀನೇ ಹೇಳು. ನಿಮಗೆಲ್ಲಾ ಗೊತ್ತಿದೆ ಯಾರು ಹೊಸ ವ್ಯಕ್ತಿ ಅಂತ.
ಪ್ರಿನ್ಸಿಪಲ್ ಯಾರ ಜೊತೆ ನಾವು ಫ್ರೆಂಡ್ಶಿಪ್ ಮಾಡ್ಲಿಲ್ಲ ಅಂತ ಕೇಳು. ಯಾರು ಇಲ್ಲ
ಹಾ ಎಲ್ಲಾ ಮಾಡಿದ್ದೆ ನೀನು ಸುಮ್ನೆ ಸುಮ್ನೆ ಹೇಳ್ತಾ ಇದ್ದೀಯಾ
ಇನ್ನೇನಿಲ್ಲ ಗುರು ಸ್ವಲ್ಪ ವರ್ಕ್ ಮೇಲೆ ಬಂದಿದ್ದೆ ಇಲ್ಲಿ ಒಂದ್ ವರ್ಕ್ ಇತ್ತು ಒಂದುಕಂಪ್ನಿ ಒಳಗೆ.
ಹೌದಾ ಏನ್ ವರ್ಕ್ ಕಂಪ್ನಿಯಲ್ಲಿ ಏನ್ ಕೆಲಸ ಮಾಡೋದು ನೀನು.
ಅದು ಫೈಲ್ಗಳು. ಅಂದ್ರೆ ಇಷ್ಟು ಅಂತ ನಮ್ಗೆ ಫೈಲ್ ಕೊಡ್ತಾರೆ ಆ ಫೈಲ್ ನ ನಾವು ಕಂಪ್ಲೀಟ್ ಮಾಡ್ಬೇಕು ಒಂದು ಇಷ್ಟು ಅಂದ್ರೆ ಒಂದು ವೀಕ್ ಅಥವಾ ಟೂ ವೀಕ್ಸ್ ಅಲ್ಲಿ ಹ್ಮ್ ಅದೆಲ್ಲ ಮಾಡ್ಬೇಕು ಬಟ್ ಇಲ್ಲಿ ಆಗ್ತಿಲ್ಲ ಗುರು ಅದು ಕೆಲ್ಸ ಮಾಡೋಕೆ ನನಗೆ ದ
ಹೌದಾ ಯಾವ ಕಂಪನಿ ಯಾವುದು ಯಾವ ಕಂಪನಿ ಅದು.
ಇದು ಇದ್ರ ಹೆಸರು ಏನೋ ಇದೆ ಮುರ ಹಂಗು ಅಷ್ಟು ಏನ್ ಗೊತ್ತಿಲ್ಲ ವಿದ್ಯಾಚೇತನ ಅಂತ ಇದೆ. ಕಂಪನಿ ಹೆಸರು ಬಟ್ ಹ್ಮ್ ಅದು ಫೈಲ್ಗಳು ಇಲ್ಲಿಂದ ಮತ್ತೆ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಬೇಕು ಅದು ವರ್ಕ್ ಎಲ್ಲಾ. ಅಪ್ಡೇಟ್ ಮಾಡಿ ಇದ್ರಾಗ.
ಹ್ಮ
ಹ್ಮ್ ಏನೋ ಒಂದು. ಟೈಮ್ ಇರುತ್ತೆ ಈಗ ಬೆಳಗ್ಗೆ ಒಂಬತ್ ಗಂಟೆಗೆ ಹೋದ್ರೆ ಮತ್ತೆ ಬರ್ತೀವಿ ಆರಾಮ್ ಒಂದುನಾಕ್ ಗಂಟೆಗೆ ಮೂರ್ ಗಂಟೆಗೆ ಬರಕತೈತಿ.
ಹ್ಮ್ ಹ್ಮ್
ಬಟ್ ನಾವು ಜಲ್ದಿ ಮಾಡಕಿನ್ನ ಕೆಲ್ಸ ಜಲ್ದಿ ಮುಗಿಸಿ ಬಂದೀವ ಅಂದ್ರೆ ಜಲ್ದಿ ಬರ್ತೀವಿ. ಇಲ್ಲ ನಮ್ದು ಲೇಟ್ ಆಯ್ತ ಅಂದ್ರೆ ಸ್ವಲ್ಪ ವರ್ಕು ಲೇಟ್ ಆಗುತ್ತೆ ಐದು ಗಂಟೆ ಆರು ಗಂಟೆ ಆಗುತ್ತೆ ನಮ್ಮ ಮೇಲೆ ಡಿಪೆಂಡ್ ನೋಡಿ.
ಹೌದಾ ಅಂದ್ರೆ ಎಷ್ಟ್ ಸ್ಯಾಲ್ರಿ ಎಷ್ಟು ಅದು ಎಷ್ಟು ಕೊಡೋದು ಮಂತ್ಲಿ.
ಮಂತ್ಲಿ ನಾವು ಎಷ್ಟೇನ ವರ್ಕ್ ಕಂಪ್ಲೀಟ್ ಮಾಡುತ್ವಿ ಬೇಗ ಬೇಗ ಅಷ್ಟು ನಮ್ಗೆ ಸ್ಯಾಲ್ರಿ ಬರುತ್ತೆ.
ಅಂದ್ರೆ ನೀವು ಎಷ್ಟು ಕೆಲ್ಸ ಮಾಡ್ತಿರಾ ಅಷ್ಟು ದುಡ್ಡು ಕೊಡ್ತಾರೆ ಅವರು.
ಹ್ಮ್ ನಂಗು ನಿಮ್ಮಂಗ್ ನೋಡಿದ. ಹೋ ನಂಗೆ ಇಪ್ಪತ್ ಫೈಲ್ ಕೊಟ್ಟಿದ್ರು ಎರಡು ವಾರದಲ್ಲಿ ನೀ ನೋಡ್ಕೋ. ಇದುಕ್ಕು ಮಾಡಬೇಕಂತ.
ಹೂ
ಎರಡು ವಾರ ಆಗಿಲ್ಲ ಇನ್ನು ಜಲ್ದಿನೆ ಕಂಪ್ಲೀಟ್ ಮಾಡಿದೆ ಒಂದು ನೈ ಡೇಸ್ ಏ ಡೇಸ್ ಬೇಗನೆ ನಾನು ಕಂಪ್ಲೀಟ್ ಮಾಡ್ಬಿಟ್ಟೆ ನಾನು.
ಹೌದ ಅಂದ್ರೆ ಅದು ಮಾಡಿದ್ರೆ ಎಷ್ಟು ಬಂತು ದುಡ್ಡು ನಿನಗೆ.
ನಂಗೆ ಟ್ವೆಂಟಿ ತೌಸಂಡ್ ಬಂತು ನೋಡಿ ಈಗ ಎರಡು ಕಂಪ್ಲೀಟ್ ಮಾಡಿದೆ.
ಹಾ
ಹಾ ಟ್ವೆಂಟಿ ತೌಸಂಡ್ ಕೊಟ್ರು ಮತ್ತೆ ಈಗ ಮತ್ತೆ ಬೇರೆದ್ ಫೈಲ್ ಕೊಟ್ಟಾರ ಮತ್ತೆ ನನಗೆ. ಹೌದು ವರ್ಕ್ ಮಾಡ್ಬೇಕಂತ
ಇಪ್ಪತ್ ತೋಲಿಗೆಗಿ ಇಪ್ಪತ್ ಸಾವಿರ ಅಂದ್ರೆ ಒಂದು ಒಂದ್ ಮಂತ್ ಅಲ್ಲಿ ಮೂವತ್ತು ದನ ಇರುತ್ತೆ ಆ ಮೂವತ್ ದನ ಮೂವತ್ ಫೈಲ್ ಮಾಡಿದ್ರೆ ಎಷ್ಟು ಬರುತ್ತೆ. ಮೂವತ್ತೈದು ಮೂವತ್ತಸಾವಿರಾನಾ
ಮೂರ್ ಸಾವಿರ
ಅ ಒ ಒಂದ್ ತಿಂಗಳಲ್ಲಿ ಎಷ್ಟ್ ಫೈಲ್ ಮಾಡ್ಬಹದು ನಿಮ ಕೈಲಿ ಎಷ್ಟ ಆಗುತ್ತೆ ಮಾಡಗ
ಆರ್ ನಾವ್ ಅಂದ್ರೆ ನಮ್ ಮೇಲೆ ಪ್ರೆಷರ್ ಹಾಕೊಂಡು ಹಾರ್ಡ್ ವರ್ಕ್ ಎಲ್ಲಾ ಮಾಡಿ ಸ್ವಲ್ಪ ಹಂಗಾದ್ರೆ ಸ್ವಲ್ಪ ನಾವು ಜಲ್ದಿ ಮಾಡ್ಬೋದು ಒಂದ ತಿಂಗಳಲ್ಲಿ ಏನಿಲ್ಲ ಅಂದ್ನು ಹಾ ಹ ಜಾಸ್ತಿನೇ ಮಾಡ್ಬೋದು ಒಂದು ಅ ಅರವತ್ ಫೈಲ್ ಮಾಡ್ಬೋದು ಆರಾಮ್ಸೆ
ಅರವತ್ ಪೈಲಿ ಅಂದ್ರೆ ಅರವತ್ ಸಾವಿರ ಮಾಡ್ಬೋದಾ ಅರ ಕಳಸ್ಬೋದಾ
ಹಾ ಗಳಸ್ಬೋದು ಆರಾಮ್ಸೆ
ಹ್ಮ ಹ್ಮ್ ಹೌದಾ ಅಂದ್ರೆ ನಮಗೂ ಹೇಳಿ ಬಾನ ಬರ್ತೀನಿ ಅಂದ್ರೆ ಊಟದೆಲ್ಲ ಅವ್ರ ಕಡೆನಾ ನಮ್ ಕಡೆನಾ
ಹೌದಾ
ಹ್ಮ್ ಮ ನಾವು ನೋಡ್ಕೋಬಹುದು ಎಲ್ಲಿಂದರು ನೈಟ್ ಅವರು ನೈಟ್ ಮತ್ತೆ ಆಫ್ಟರ್ನೂನ್ ಕೊಡಂದ್ರೆ ಕೊಡ್ತಾರೆ ಇಲ್ಲ ನಮಗೆ ಬೆಳಗ್ಗೆ ಮತ್ತೆ
ಹ್ಮ್
ಹ್ಮ್ ನಿಮ್ಗೆ ಯಾವ್ದೋ ಜಾಯ ಕದ
ಹೌದಾ ಇಲ್ಲ ನನ್ಗೆ ಅಂದ್ರೆ ಬೆಳಿಗ್ಗೆ ಅಂದ್ರೆ ಊಟ ಆದ ಅವ್ರ ಕಡೆ ಇರ್ಬೇಕು ಎಲ್ಲ ಅಂದ್ರೆ ಕೂಡ ಅವ್ರದೇ ಇರ್ಬೇಕು.
ಬಲ್ಲ ನ ರೂಮ್ ಅವ್ದೇ ಆದ ಟೂ ಟೈಮ್ಸ್ ಅವ್ರಗಡೆ
ಹಾ ರೂಮ್ ಡ್ಯೂಟಿ ಅದು ಎಲ್ಲಾ ಅವ್ರದ್ದ ಇದ್ರೆ ಬರ್ತೇನಿ ಇಲ್ಲಾಂದ್ರೆ ಇಲ್ಲ ಬರಲ್ಲ ನಾನು
ಅದ ಬಟ್ ಅದೇ ಒನ್ ಟೈಮ್ ಅಷ್ಟೆ ನಾವು ನೋಡ್ಕೇಬೇಕ್ ನೋಡ ಒನ್ ಟೈಮ್ ನೋಡ್ಲಿಕ್ ಆಗಲ್ಲ ಎಲ್ಲ ಅವ್ರಿಗೆ ಕೊಡ್ಬೇಕುಂದ್ರೆ ಜಾಸ್ತಿ
ಹ್ಮ್
ಹಾ ಅಲೇ ನಾನು ಬೆಳಗ್ಗೆ ಮತ್ತೆ ಮಧ್ಯಾಹ್ನ ಅವ ಕಡೆ ಹೇಳಿದ
ಹ್ಮ್
ಹ್ಮ್ ರಾತ್ರಿ ಎಲ್ಲಾದ್ ಹೋತವಿ ನಾ ಎಲ್ಲಿ ಫ್ರೆಂಡ್ಸ್ ನಡೀತೇವೆ ರಾತ್ರಿ ಈಗ ಬೆಳಗ್ಗೆ ಎಷ್ಟೇ ನಾವೇ ಬಾಡಿಗೆ ಹೇಳ್ಬೇಕಂದ್ರೆ ಆಗಲ್ಲ
ಹೌದೌದು
ಹ್ಮ್ ಅದಕ್ಕೆ ನಾನ ನೈಟ್ ನೈಟ್ ಬೇಡ ಬೆಳಗ್ಗೆ ಮತ್ತೆ ಮಧ್ಯಾಹ್ನ ಸಮ
ಹೌದಾ
ಆರಾಮ
ಏನ್ ಫೋನ್ ಹಚಲ್ಲಾ ಫೋನ್ ಹಚಗುರು ನೀನೇ ನಮನ
ಹಲೋ ಹಲೋ
ಬೈ
ನಿಮ ಸೌಂಡ್ ಯಾಕೆ ಚೆನ್ನಾಗ್ ಬರ್ತಲ್ಲ
ಬರ್ತಿದ್ಯಾ
ಇವಾಗ ಬರ್ತಿದೀಯಾ ಅಂದ್ರೆ ಅದು ಎಲ್ಲಿ ಇರೋದು ಕಂಪ್ನಿ ಯಾವ್ ಸ್ಥಳ ನಮ್ ಲೊಕೇಶನ್ ಹೇಳಿ ನಾವು ಬರ್ತೀವಿ
ಮಹಾರಾಷ್ಟ್ರ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದಲ್ಲಿ ಎಲ್ಲಿ ಕಾಸ ಎಂಟ್ರಾಯ್ತಾ ಕಾಸಡಗಟ್ಟೆ ಅಂತ ಇದೆ ಒಂದು
ಹ್ಮ್
ಹ್ಮ್ ಹ್ಮ್ ಹಳೇ ಇದೇವೆ ನಿನ್ಗೆ ನಾನು ಲೊಕೇಶನ್ ಎಲ್ಲಾ ಶೇರ್ ಮಾಡಿರ್ತೀನಿ ಅದು ಕಂಪ್ನಿದು ಎಲ್ಲಾ ಡೀಟೇಲ್ಸ್ ಹಾಕಿರ್ತೀನಿ ಹೆಂಗ್ ಮಾಡ್ಬೇಕು ಹೆಂಗಿಲ್ಲಂತಾ ಹಾ ನೀನು ಅದು ಮತ್ತೆ ನೀನ್ ಬರ್ತೀಯಾ ಅಂದ್ರೆ ನಾನ್ ಕೇಳ್ತೀನೀ ನಮ್ದು ಫ್ರೆಂಡ್ ಒಬ್ರಿದಾರೆ ಬರ್ತಾರೇ ಮತ್ತೆ ನೀ ಸ್ವಲ್ಪಾ ಅಂತ ಹೇಳಿದ್ರೆ ಮತ್ತೆ ನಾಲಕ್ ಜನಾ ಬೇಡಾ ಗುರು ನಾಲಕ್ ಜನಾ ಅಂದ್ರೆ ಇಲ್ಲಿ ಕೆಲ್ಸಾ ನಾಲಕ್ ಜನಡೂ ಇಲ್ಲ ಒಬ್ಬ್ರುದೆ ಇದೆ
ಒಬ್ರದೆ ಇರೋದ ಕೆಲಸಾ
ಹ್ಮ ನೀ ಒಬ್ಬನ ಬಾ
ಹೌದಾ ಒಬ್ಬನೇ ನೀನ್ ಇದೀಯಪ್ಪ ಅಂದ್ರೆ ನನ್ ಜೊತೆ ಮತ್ತೆ ಇನ್ನೊಬ್ಬನಿದಾನ ಅವನು ನಾನು ಕೂಡ ಬರ್ತಾ ಇದ್ದೀನಿ ಅಂತ ಹ ಹೇಳ್ತಿದಾನೆ ಅದಕ್ಕೆ
ಹೌದಾ ಹ್ಮ್ ಹ್ಮ್ ಕೇಳ್ತೀನ್ ನೋಡನ್ ತಗೋ ನೀ ಇನ್ನೊಬ್ರು ಇದಾರೆ ಇನ್ನು ಇಬ್ರು ಇದಾರೆ ಅಂತ
ಹ್ಮ್ ಕೇಳಿ
ಹ್ಮ್ ಮತ್ತೆ ಅವನು ಅವ ಮತ್ತೆ ಅಷ್ಟು ಹೇಳಿದ್ರೆ ಹೇ ಬರ್ರಿ ಅಂತರೋ ಇಲ್ಲೋ ಒಬ್ರೇ ಸಾಕು ಅಂತೇಲಿ ನೀ ಒಬ್ಬ್ರ
ಹೌದಾ ಏನ್ ಮಾಡ್ತಾರದು ಕೆಲ್ಸ ಮಾಡ್ತಿದ್ದೀರಾ ನೀವು
ಸ್ವಲ್ಪ ಬಟ್ಟೆ ಜೋಡಸ್ತಾಇದಿನಿ
ಹೌದಾನೂ ಹ್ ಹಾ ಇಲ್ಲ ಸೌಂಡ್ ಬರ್ತಾದೆಲ್ಲ ಕೇಳಿದೆ
ಅದೆ ಬಟ್ಟೆ ಜಾಡ್ಸಿದೆ ಅದಕ್ಕೆ ಸೌಂಡ್ ಬರ್ತಿದೆ ಏನೂ
ಹೌದಾ
ಮತ್ತೆನ್ಪಾ ಗೌತಮ್ ಅರಾಮಲಾ
ಹಾ ಅರಾಮಿದೆನ ನೋಡ್ ನಿನ್ ಅರಾಮಿದಿಯಾ
ಆರಾಮ್ ಅಪ್ಪ ನಾನು ಮನೇಲಿ ಹೇಗಿದ್ದಾರ ಎಲ್ರು ಅರಾಮಿದಾರಾ
ಅಲ್ಲೆಲ್ರು ಚೆನ್ನಾಗಿದಾರ ಅಲ್ಲಿ
ಇಲ್ಲೂ ಎಲ್ರು ಚೆನ್ನಾಗಿದಾರ ನೋಡ ಎಲ್ಲಾರೂ ಮಸ್ತ್ ಎಲ್ಲಾರ್ಗು ನಾನು ಫೋನ್ ಹಚ್ಚಿಲ್ಲ ಹಚ್ಬೇಕು ನಾಳೆಯಾಗಿದೆ ಇದೇ ಆಗಿದೆ ಬರೇ
ಮನೇಲಿ ಮಾತಾಡಾಕ್ ಪಾಪ ವಾರದಲೆ ಎರಡ್ಸತಿ ಆದ್ರೂ ಮನೇಲಿ ಮನೆಯವ್ರ ಜೊತೆ ಮಾತಾಡ್ಬೇಕ ನೀನು
ಮಾತಾಡ್ಬಾರ್ದ ಗುರು ಬಟ್ ಏನ್ ಮಾಡ್ತಿ ಇಲ್ಲಿ ನೆಟ್ವರ್ಕ್ ಇಲ್ಲಲಾ ಮಾತಾಡ್ಬೇಕಂದ್ರ
ಹೌ ಹೌದು ನೀನ್ ನೀನ್ ಮಾತಾಡೋದು ಚೆನ್ನಾಗಿ ಕೇಳ್ಸಲ್ಲ ಒಂದ್ ಸತಿ ಸೌಂಡ್ ಆಗಿ ಬರ್ತದ ನಿಧಾನಾಗಿ ಕೇಳ್ತ
ಇದ ಹೇಳ್ತನ ಅವಂಗ ನೆಟ್ವರ್ಕ್ ಪಾ ಇದು ನೆಟ್ವರ್ಕ್ ಪ್ರಾಬ್ಲಮ್ ಇದೆ
ಹ್ಮ್ ಹ್ಮ್ ಹೌದಾ ಹ್ಮ ಮತ್ತೆ ಅವಾಗವಾಗ ಫೋನ್ ಹಸ್ತಾರಪ್ಪಾ ನೀನು
ಏನ್ಪಾ ನೀನು ನೀನ್ ಬಾ ಗುರು ಇಲ್ಲಿ ಕೆಲ್ಸಕ್ಕೆ
ಬರ್ತಿನ್ ನಾನ್ ಖಂಡಿತವಾಗಿ ಬರ್ತೀನ್ ನಾ ಮನೇಲಿ ಕೇಳ್ಬೇಕಲ್ಲೇನ ಮನೇಲೆನಂತಾರೇನೋ
ಹೌದಾ ಮತ್ತ ಕೇಳು ಇವತ್ತು ಇವತ್ತೇನಿದೆ ಇವತ್ಕೆಳು ಇವತ್ಕೆ ನನ್ ನಾಳೆ ಇಲ್ಲ ಅಂದ್ರೆ ನಾಡ್ದಾಗಫೋನ್ ಹಚ್ಚು ನಾನು ಜಲ್ದಿ ಕೇಳ್ತಿನನ ಇಲ್ಲಾಂದ್ರೆ ಮತ್ತೆ ಬೇ ಯಾರಾದ್ರರು ಬಂದ್ ಬಿಟ್ರೆತ್ತ ಪ್ರಾಬ್ಲಮ ಆಗುತ್ತೆ
ಸರಿ ಒಂದ್ ಫೋನ್ ಬರ್ತಿದೆ ಆಮೇಲೆಸಲಾ
ಹಾ ಸರಿ ಸರಿ